ನ ಚೆನ್ನಾಗಿದ್ದಿ ಇನ್ನೋದವರೆ ನೀ ಏನ್ ಮಾಡ್ತಾ ಇರೋದು
ನಾವ್ ಏನಿಲ್ಲ ಊಟ ಆಯ್ತ್ ನಮ್ದು ಈಗ್ ಎಷ್ಟ
ಹ್ಮ್ ಹ್ಮ್ ಹೌದಾ ಏನ್ ಊಟ ಏನ್ ಸ್ಪೆಷಲ್ ಏನ್ ರಾತ್ರಿ ಏನಾದ್ ಮಾಡಿದ್ರ ಬಸಲ
ಸ್ಪೆಷಲ್ ಅಂತ ಏನಿಲ್ಲ ಅನ್ನ ಸಾರ್
ಏನಾದ್ರು ಇವತ್ ಮಂಗಳವಾರ ಅಲ್ಲಾ ಏನಾದ್ರು ಸ್ಪೆಷಲ್ ಮಾಡಿದ್ರ ಸಿಹ ಅದು
ಏ ಸ್ವೀಟ್ ಗೀಟ್ ಏನಿಲ್ಲಪ್ಪಾ ಇವತ್ ಮಂಗಳವಾರ ಅಂತ ಸ್ವೀಟ್ ಕೊಡಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆ ಮೆನು ಪ್ರಕಾರ ಏನಿದೆ ಅದ ಕೊಡ್ತಾರೆ ಅದು ಬಿಟ್ಟು ಏ ಕೊಡಲ್ಲ ಮ ಹ
ಹೌದಾ ಅಂದ್ರೆ ನೀವು ಎಲ್ಲಿ ವಸತಿಯಲಿ ಇರೋದಾ
ವ ಇಲ್ಲರ ಗಮೆಂಟ್ ಆ ಸರ್ಕಾರಿ ವಸನ ಇಲ್ಲ ಅಲ್ಪಸಂಖ್ಯಾತರ ವಸತಿ ನಿಲಯ ಶಾಪುರದಲ್ಲಿರ ನೀವು
ನಾವು ಇಲ್ಲಿ ಅಂದ್ರೆ ಹಂದುಳದವರ ಕಲ್ಯಾಣ ಇಲಾಖೆ ನಾವು ವಸತಿಯಲ್ಲಿ ಇರೋದು
ಹ ಅದೇ ಎಲ್ಲಿ ಬರುತ್ತಾ ಎಲ್ಲಿ ಶಾಪುರದಲ್ಲಿನ ಎಲ್ಲಿ ಸುಪುರ ಏನು ಯದ್ಗಿ ಎಲ್ಲಿ
ಇಲ್ಲ ಇಲ್ಲ ನಮ್ದು ಮ್ಯಾಂಗ್ಳೂರು
ಮಂ್ಗಳೂರುನಾ
ಹಾ ಮಂ್ಗಳೂರು ನಮ್ದು ಮಂಗ್ಗಳೂರಲ್ಲಿ ನಾವಿರೋದು
ಬರಲ್ಲವ ನಿಮ್ದ
ಅಯ್ಯೋ ನಾನು ಇಷ್ಟು ದಿನ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ನಲ್ಲ ಇವಾಗ ಬಂದಿದ್ದು
ಉತ್ತರ ಕರ್ನಾಟಕ ಎಲ್ಲ ಪ್ರಾಪರ್ ಆಗಿ ಕ್ಲೈಮೇಟ್ ಸೆಟ್ ಆಯ್ತಾ ಇಲ್ಲಿ ನ ವಾತಾವರಣ ನಮ
ಸಟ್ಟ ಆಯ್ತು ಮಾರಾಯ ನಾನು ಇವಾಗ ಉತ್ತರ ಕನ್ನಡದಲ್ಲಿ ಜಾಸ್ತಿ ಇದ್ದ್ದು ಇವಾಗ ಒಂದು ಒಂದು ಎರಡು ದಿನ ಆಯ್ತು ಇವಾಗ ಕೇಳ್ತಾ ಇದ್ದೇನಯ
ಹ ಎರಡೇ ದಿನದಲ್ಲಿ ಮಂಗಳೂರ್ ಭಾಷೆ ಬರ್ಂದನ್ಗೆ
ಹಾ ಬರ್ತಾ ಇದೆ ಮಾರ ನಿಮ್ು ಬರಲ್ವಾ ನಿಮ್
ನಮ್ದ ಏನರು ಒಂದು ಉತ್ತರ ಕರ್ನಾಟಕ ಕಡಕ್ ರೊಟ್ಟಿ ಕಡಕ್ ರೊಟ್ಟಿ ನಮ್ದು
ಬನ್ನಿ ನಮ್ ಬರ್ಲಿ ಮೀನು ಸಾರು ಸಿಗುತ್ತೆ ಮೀನು ತಿಂತೀರಾ ನೀವು
ಸಜ್ಜೆ ರೋಟ್ಟಿ ಪುಂಡ ಪಲೆ ನಾ ಹೋಗೋದು
ಹೌದಾ ಬನ್ನಿ ನಮ್ಮನೆ ಅಂತ ದಿನ ಹಾಲು ಮೀನನೇ ಮಾಡೋದು ಇ
ಮಂಗಳೂರು ಬಾ ಚನ ಇರ್ತಾರೆ ಕೇಪಟ್ಟಪ್ಪ ಎಲ್ಲಿ ಟ್ಯಾಲೆಂಟ್ ಇರ್ತಾರೆ
ಮತ್ತೆ ನಾವು ದಿನಲು ಮೀನು ಮಲಗಿದ್ರೆ ಮೀನು ನಿತ್ರೆ ಮೀನು ಎಲ್ಲಾ ಮೀನು ತಿನ್ನೋದೆ ಮೀನ್
ಹವ ನಾಕ್ತತ ಸತ್ರೀಯ ಮೀನ್ ತಡ ಸರಿಂದ
ಅಂದ್ರೆ ಮೀನಿನಲ್ಲಿ ನಮ್ಮ ಹತ್ರ ಬಾಂಗಡಾ ಮೀನು ಸಿಗುತ್ತೆ ಕಟ್ಲಾ ಮೀನು ಸಿಗುತ್ತೆ ರೌ ಮೀನ್ ಸಿಗುತ್ತೆ ಮತ್ತ ಪಾಪ್ಲೆಟು ಕ್ಯಾನಲ್
ಹ ವ ಬಾರಿ ಬಿಡಪ್ಪ ಎಲ್ಲ ಮಟ್ಟಿಗೆತ ನಿನ್ನ
ಹಾ ನಿಮಗೆ ಯಾವ ಮೀನ್ ನ್ ನಾವ್ ಹುಟ್ಟಿ ಬೆಳೆದಿದೆ ಮೀನಲ್ಲಿ ಮೀನ್ ನಮ್ ಮೀನೆಸ್ರು ಗೊತ್ತಿಲ್ವ ತಲೆ
ಹಾ ಹಾ ಹಾ ಹಾ ಅಲ್ಲಾ ಕೇವರ ಇದ್ದೀನಪ್ಪಾ ಅನ್ನು ನಮಗಿಷ್ಟ ನಾಲೇಜ್ ಇಲ್ಲ ಅದಕ್ಕೆ ಕೇಳ್ದೆ ನಾವಿರ ಯಗಿರ ಹತ್ರ ಗೊತ್ತಲ್ಲ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಪುಣ್ಯಪಲ್ಯವೇ
ಅಯ್ಯೋ ಯಾದ್ಗಿರಿ ಅಂದ್ರೆ ಅದು ಕನ್ಯ ಸ್ಥಾನದಲ್ಲಿ ಬರುತ್ತಲ್ಲ ಅದನ
ಬಡಪ್ಪಾ ಅದನ್ನು ಫಸ್ಟ್ ತಾನ
ಏನ ನ ಮಾರ ನಿಮ್ದ ರಿಸಲ್ಟ್ ವರ್ಷ ವರ್ಷ ಕೂಡ ಲಾಸ್ಟ್ ಅಲ್ಲಿ ಬರೋದು ಎಸ್ ಎಲ್ಸಲ್ಲಿ ಆಯ್ತು ಪಿಯುಸಿ ಯಲ್ಲಿ ಆಯ್ತು
ಅಪ್ಪಡಡ ಒಬರಿಗೆವತ್ತ ಕೊ ಸೆಕೆಂಡ್ ಪ್ಲೇಸ್ ಕೊಡ್ತಾರೆ ಅಂತ ಹೇ ಹ್ಮ ಹಾ
ಮಾತಾಡ್ರಿ ಏನ್ ಮಾರ ನೀವ್ ಮಾತಾಡ್ತಲ್ಲ ಯಾಕೆ
ಏ ಮಾತಾಡ್ತಾ ಇದ್ದೀನಪ್ಪ ಹೇಳ ಹೇಳಿ ಹೆಂಗೇನಿಲ್ಲ ಹೇಳಿ
ಫೋನ್ ಹಚ್ಚಿದ್ದು ನೀವ ಮಾತಾ ಆಡ್ತಾಲ್ಲ ಏನ್ ನಂಗೆ ಬೇಜಾರಾಗ್ತಾ ಉಂಟು
ಹ ಏ ಬೇಜಾರ್ ಎಲ್ಲ ಮಾಡ್ಕೊಬೇಡ್ರಪ್ಪಾ ಈ ಕಡೆ ನಮ್ ಫ್ರೆಂಡ್ಸ್ ಅವ್ರು ಮಾತಾಡ್ತಾ ಇದ್ರ ಹಾ ಅದಕ್ಕೆ
ಬನ್ನಿ ಮೀನು ತಿಂದು ಹೋಗೋಣ ನಮ್ ಊರಿಗೆ ಬನ್ನಿ ನೀವು ಮೀನು ತಿನ್ನಿಸ್ತೀನಿ ನಾನು ನಿಮಗೆ ಯಾವ್ ಮೀನು ಬೇಕು ಹೇಳಿ
ನಂಗೆ ಯಾವ ಮೇನುೂ ಬೇಕ ಎಲ್ಲ ಸಿಗುತ್ತ ನಿಮ್ಮ ಹತ್ರ
ಸಾಗರ್ ಇರೋದು
ಹೌದು ಬೂಡ ನಿ ನೀ ಈ ಮನತ್ರ ಮನೆ ಹತ್ರ ನದ
ಹೌದು ಮಾರ ನಮ್ಮನೆ ಹತ್ರ ಒಂದು ಎರಡ್ ನೂರು ಮೀಟರ್ ಅಷ್ಟೇ ಅಲ್ಲೇ ಇರೋದು ಸಮುದ್ರ ಸಮುದ್ರದಲ್ಲಿ
ಹ ಹೌದಾ ಅಂದ್ರೆ ನೀವು ಮೀನ್ ಇಡ್ಯಾರ ಅನ್ನೇ ನಿನ್ ಕೆಲ್ಸನೇ ಮೀನ್ ಇಡಿಯದನ್ನ
ಇಲ್ಲ ನಮ್ಮ ನಮ ತಂದೆ ಅವರು ಮೀನು ಹೊಡ್ಯೋದು ನಾನು ಓದುತ್ತಿರೋದು ಇವಾಗ
ಏನ ಏನ್ ಓದ್ತಾ ಇದಯಪ್ಪ ನೀನ
ಬಗ್ಗೆನೆ ಹೋತಾಇರೋದು ಅದು ನಾನ ಒಬ್ಬಮ್ಮ ಇಥಿಯಾಲಜಿಸ್ಟ್ ಆಬೇಕ
ಓಹೋ ಮೀನು ಬಗ್ಗೆ ಅಧ್ಯಯನ ಮಾಡ್ತಿಯಾ
ಮೀನನ್ ತಗ್ಞಿ ಆಗ್ಬೇಕಂತ ನಮ್ಮ ಅಪ್ಪ ಹೊ ಹಚಿದ್ದಾರೆ ಏನ್ ಮಾಡ್ತೇನೆ ನಾನ ಓದ್ತಿಲ್ಲ ನನ್ಗೆ ಅರ್ಥ ಆಗ್ತಿಲ್ಲ ಮೀನಿನ ಬಗ್ಗೆ
ನಿನ್ಗ್ ಏನ್ ಇಂಟ್ರೆಸ್ಟ್ ಹೇಳು ಅದು ಮಾಡ್ಬೇಕಪ್ಪ
ಅಯ್ಯೋ ತಪ್ಪ ಅದೇ ಇಲ್ಲ ಮನಲಿ ಏನ ನೀನು ಒಬ್ಬಬ್ ಒ ಅಂದ್ರೆ ಮೀನ್ ತೆಗ್ನಿ ಆಗ್ಬೇಕ್ ಅಂತ ಹೇಳ್ತಿದಾರ ಮೀನ್ ತಗ್ನಿ ಆಗಕ್ಕೆ ನನಗೆ ಇಷ್ಟ ಇಲ್ಲ
ಹ ಇನ್ನೇನ್ ಓದಬೇಕ ಅಂತ ಮಾಡಿದ್ ನೀನ
ನಂಬಲ್ಲಿ ಬೇರೆ ಓದ್ಬೇಕಂತ ನನ್ನ ಆಸೆ
ನಿನ್ನ ಆಸೆ ಏನಿದೆ ಹೇಳ
ಸೇವೆಯಲ್ಲಿ ಸೇ ಮಾಡಬೇಕಂತ ಒಂದು ಡಿಸ್ಟ್ರಿಕ್ ಕಲೆಕ್ಟರ್ ಆಬೇಕಂತ ನ ಆ ನಮ್ಮಪ್ಪ ನೋಡಿದ್ರ ನೀನು ಮೀನು ತಗ್ನಿಗುವಂತ ಹೇಳ ಇದಾರೆ
ಏನ ಒಂದ್ ಮಾಡೋದ ನಿಮ್ ಉಪ್ಪು ಆಸೆ ನಿರ್ಸೋದ ಈಗೆ ತಾಯಿ ಆಸೆ ಪಟ್ಟ ಮವು
ಇಲ್ಲ ತಂದೆ ತಾಯಿ ಆಸೆ ಪಡಿತ ನಮ್ಮ ನಮ್ಮ ಮನಸ್ಸಲ್ಲ ಇದ ಅವ್ರಿಗೆ ಗೊತ್ತಾಗಬೇಕಲ್ಲ ಏನ್ ಹೇಳ ಇದೇ ಅಂದ್ರು ಕೂಡ ಕೇಳ್ತಲ್ಲ ಅವರು ನೀನು ಅದೇ ಆಗು ನೀನು ಅದೇ ಆಗು ಅಂತೇತಾರೆ
ಫಸ್ಟ್ ತಂದೆ ತಾಯಿನ ಆಸೆ ಪೂರೈಸಬೇಕು ಇತ್ತು ತಮಾಷೆ
ಇಲ್ಲ ಇಲ್ಲ ಅವ್ರ ಆಸೆನ ಪುರಷಣ ಆದ್ರೆ ಕೂಡ ನನಗ ಒಂದ್ ಇಷ್ಟ ಇದೆ ನಿಂದ್ರಪ್ಪ ನಾನು ಆಮೇಲೆ ಮಾಡ ಮಾಡ್ತೀನಿ ಇದ ಆದ್ಮೇಲೆ ಅಂದ್ರೆ ಇಲ್ಲ ನೀನ್ ಮೊದ್ಲು ಈ ಮಾಡೋ ಜಾಾವವು ಆಮೇಲೆ ಅದ್ ಮಾಡ ಅಂತ ಹೇಳ್ತಿದರೆ
ಹಾ ಇಲ್ಲ ಇಕಾಲಿಸ ಆಗೋದ ಒಳ್ಳೇದು ನೀನು ಹಟ್ಟುತ್ತಲೇನೆ ಮೀನ್ ಮೀನ್ ನೋ ನೋಡ್ತಾ ಹುಟ್ಟಿದಯಾ ಹ ಮೀನ್ ಮೀನ್ ಬಗ್ಗೆ ಅದ ಏನ್ ಮಾಡೋದು ಒಳ್ಳೇದಲ್ವಾ
ಹಾ ಒಳ್ಳೆದೆ ಏನು ಮಾರ ಎಲ್ಲಿ ಕರಿಕಿರಿ ಸೌಂಡ್ ಬರ್ತಿದ್ದಿದೆ ನಿನ್ನ ಪಕ್ಕದಲ್ಲಿ ಯಾರು ಕುಂತಿದು
ಯಾರ ಎಾರ ನಾ ಒಬ್ಬನೇ ಇಲ್ಲಿ ಕುಂತಿರೆ
ಹೌದಾ ಬೇರೆೇನ ಸೌಂಡ್ ಬರ್ತದೆ ಅಲ್ಲಿ ಕಿರಿ ಕಿರಿ ಕಿರಿ ಸೌಂಡ್ ಬರ್ತಾ ಇದೆ ಚೆನ್ನಾಗಿ ಮಾತಾಡಿ ಮಾರ ನೀವು
ಹ್ಮ ಇಡು ಈ ಸೈಡ್ ಗಳಿ ನಮ್ ಕಡೆ ನಿಮ್ ಕಡೆ ಹೆಂಗ ಅಜಗಳು ಹೆಂಗ್ರ್ತಾವ ನಮ್ ಬಿರುಗಾಳಿ ಆ ತರ ಬರುತ್ತದೆ ಹ ಅದಕ್ಕೆ ಸ್ವಲ್ಪ
ಹ್ಮ ಹೌದಾ ಆಗಿದೆ ಮಾರ ನಮ್ದು ಊಟ ಆಗಿದೆ ನಿಮ್ದು ಆಯ್ತಾ
ಮೂರು ಒಪ್ಪತ್ ಬರ ಮೀನಾನೆ
ಹಾ ಮಾರ ನಿಂತ್ರೆ ಮೀನಾ ಕುಂತ್ರೆ ಮೀನ ಎಲ್ಲಾ ಮೀನು ಸಾರು ಕೂಡ ಮಾಡ್ತೇವೆ ನಾವು ಮೀನನ್ ಫ್ರೈ ಮಾಡ್ತೀವಿ ಮೀನಿನ ಕಬಾಬ್ ಮಾಡ್ತೀವಿ ಹ್ಮ್ ಬರೇ ಮೀನಾನೇ ನಮ್ದು ಕರಾವಳಿ ಪ್ರದೇಶ ಅಲ್ವಾ ಕರಾವಳಿಯಲ್ಲಿ ಮೀನು ಸಿಗೋದು ಜಾಸ್ತಿ ತರಕಾರಿ ತಿನ್ನಲ್ಲ ನಾವು
ಹ ಅಂದ್ರೆ ನಿಮ್ ಬೋಟ್ ಎಷ್ಟಿದೆ ನಿಮ್ದು ಬೋಟ್ ಒಂದ ಜನ ಎರಡು ಜನ ಮೂರು ಜನ
ಏನು ಕೇಳ್ತಿಲ್ಲ ಇನ್ನೊಂದ್ಸತಿ ಹೇಳಳಿ
ಬೋಟ್ ಬೋಟ್ ಬೋಟ್ ಹ ಹ ಹ
ಎರಡು ಅಡಗಿದೆ ದಿನಾಲ್ ಬಲೆ ಹಾಕ್ತಿದ್ದೀವು ಮಳೆಯಲ್ಲಿ ನದಿಯಲ್ಲಿ ಬರಿ ಬಳ ಆಗುತ್ತಿದ್ದು ನಾವು
ಹ್ಮ್ ಹ್ಮ ಹ ಇದು ಒಂದು ಡೌಟ್ ಕೇಳಂದ
ಹಾ ಕೇಳಿ ಮಾರಾಯ
ಮೀನಲ್ಲ ಅತ್ಯಂತ ದೊಡ್ಡ ಮೀನು ಯಾವುದು
ಅಂದ್ರೆ ಇವಾಗ ಮೀನಲ್ಲಿ ಅತಿ ದೊಡ್ಡ ಅಂದ್ರೆ ಒಂದು ತಿಮಿಂಗಲ ಅಂತ ಬರುತ್ತೆ ಅದು ನಿಲ ತಿಮಿಂಗಲ ಅದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಅಂತ ಹೇಳ್ತಿದ್ದಾರೆ ಅದು ನಾನು ಇನ್ನು ನೋಡಿಲ್ಲ ಅ ಸಮುದ್ರದಲ್ಲಿ ಸಿಗುತ್ತೆ ಅಂತ ಅದು ನಾನು ನೋಡಿಲ್ಲ ಅದ್ರ ಮರಿ ನೋಡಿ ಅಷ್ಟೇ
ಹಾ ಆದ್ರೂ ಮನ ಮರಿ ಎಷ್ಟು ನೋಡಿದೆ
ಮರಿ ಅಷ್ಟೇ ನೋಡಿದ್ದು ಅದು ಒಂದೊಂದು ಒಂದೊಂದು ಅಂದ್ರೆ ಎಷ್ಟೋ ಕ್ವಿಂಟಲ್ ಇರುತ್ತಂತೆ ಅದು ಸಾವಿರಾರ ಕುಂಟ್ಲ ಕುಂಟಲ್ ಗಟ್ಲೆ ಇರುತ್ತೆಂತ ಅದು
ಹೌದ ಅದನ್ನ
ಅದ್ರ ಅದು ವಾಂತಿ ಇಂದ ಹಾ ಹೇಳಿ ಏನ್ ಹೇಳ್ತಿದ್ರಲ್ಲ
ಅದು ಒಂದು ತಿಮಿಗಿಲ್ಲ
ಹಾ ತಿಮ್ಮಿಗಿಲ್ಲ ಹಿಡಿದವ ಬಿದ್ದಿತ್ತು ಮಾರ ಹೋದ್ ವರ್ಷ ನಮ್ಗೆ ಬಿದ್ದಿತ್ತು ಒಂದು ಒಂದು ಒಂದು ನಾಲ್ಕ್ ಕ್ವಿಂಟಲ್ ಆಗುತ್ತತ್ತು ಅದು
ಓಹಾ ಅಷ್ಟ ಯಾರಗ್ ಮರಿದ್ರಿ
ಅಯ್ಯೋ ನಮ್ಮ್ ಮಾಲಕರ ಇದಿದ್ದಾರೆ ನಾವುಲ್ಲಿೇರೆ ಕಡೆ ಬೇರೆ ಕಡೆೆಯಿಂದ ಸರಬರಾಜ ಮಾಡ್ತೀವಿ ಇನ್ನೊಬ್ಬರಿಂದ ಇನ್ನೊಬ್ಬರು ಸರ್ವರಾಜ ಕ್ಲೋಸ್ ಮಾಡ್ತೇವೆ
ನಮ್ ಕಡೆಯಿಂದ ಬೇರೆ ದೇಶ ಚಕ್ಕ ನಾವು ರಫತ ಮಾಡ್ತೇವಿ
ಒಂದು ಕೆಜಿ ಈಗ ಮೀನ ಮಾಡ್ತಿರಲ್ಲ ಕೆಜಿ ಕೆಜಿ ಮ್ತರಿ ಆತ ಏನ್ ಹೆಂಗ್ ಮಾಡ್ತರಿ
ಕೆ ಜಿ ಗಟ್ಲೆ ಮಾರೆ ಒಂದು ಕೆಿಿಗೆ ಏನ ಅಂದ್ರೆ ಬೇರೆ ಒ ಮೀನಿನ ಮೇಲೆ ಹೋಗುತ್ತೆ ಮೀಿನ ತಳ ಮೇಲೆ ಅದು ಯಾವ ತರ ಮೀನು ಇದೆ ಆ ತರಗೆ ಮೀನು ರೇಟ್ ಇರುತ್ತೆ
ಅಯ್ಯಷ್ಟು ನಿಮ್ಗೆ ಲಾಭ ಕೊಡೋ ಮೀನ್ ಯಾವ್ದ
ಅಂದ್ರೆ ಅಯ್ಯಷ್ಟು ಅಂದ್ರ ನಮಗೆ ಬಂಗ್ಡ
ಅ ಗೊತ್ತಿಲ್ಲಪ್ಪ ನಾವು ಒಂದ ಒ ಏನಾದ ಕೇಳರಿ ಪಪಟ್ಟು ಇದ್ದೆ ಗೊತ್ತು ನಮ್ಗೆ
ಇಲ್ಲ ಬಾಂಗಾ ಮೀನ ಬರಿ ಜಾಸ್ತಿ ಅಂದ್ರೆ ಬಾಂಗಾ ಮೀನೇ ಹೊಡೆಯದು ನಾವು ಇಲ್ಲಿ ಬೆಲೆ ಹಾಕಿ
ಹೌದಾ ಜಾಸ್ತಿ ಬಳುತ್ತಾ
ಹಾಂಳೀತ ಮೆ ದಿನಾಲ್ಲಿ ಒಂದು ಕ್ಂಟ ಅರ್ಧ ಕಂಟಲ್ ಆಗ್ತೀವಿ ನಾವು
ಅಲ್ಲ ಒಂದ್ ದಿನಕ್ಕೆ ಎಷ್ಟು ತಾಸು ನೀವು ಬಲಿ ಹಾಕ್ತೀರಿ
ಇಲ್ಲ ಬೆಳಿಗ್ಗೆ ರಾತ್ರಿ ಅಂದ್ರೆ ನಾಲ್ಕ ಗಂಟೆ ಬಲೆ ಆಗೋದು ಬೆಳಗ್ಗೆ ಮತ್ತೆ ಬೆಳಿಗ್ಗೆ ಹೋಗೋದು ಆರು ಗಂಟೆಗೆ
ಹ ಹೊ ರತ್ ಸಾಯಂಕಾಲ ನಾಲ್ಕು ಗಂಟೆಗೆ ಆಗ್ತದೆ ಆರ ಗಟ ತಕೊಂಬರ್
ಹ್ಮ ಬೆಳಗ್ ಆರು ಗಂಟೆಗೂ ತರ್ಕೊಬಹುದು ಮತ್ತೆ ಅದು ಬಲೆಗೆ ಸಿಗಾಕಂದಿರ್ತಾವ ಸಿಗಾಕಂದ ಬಲೆನ ಬಲೆನ್ ಎತ್ಕೋಗಬೇಕು ಮತ್ತೆ ಮ
ಹಾ ಹ್ಮ ಹ ಹಾ ಹ ಹಾ ಎಷ್ಟು ಜನ ನಿಮ್ ಕೆಲ್ಸ ಕೆಲ್ಸ ಗ ಇದ್ದ್ರ ನೀ ಇದ್ರೆ ಹೋಗ್ತೀರಾ ನೀಮ್ ನಿಮ್ ಪಪ್ಪಾ
ಇಲ್ಲ ಇಲ್ಲ ನಾನು ಹೋಗದ ನಮ್ ಪಪ್ಪಾ ಅಷ್ಟೇ ಒಂದ್ ನಮ್ಮ ಪಾಪ್ಪನ ಜೊತೆ ಒಂದ್ ನಲ್ಕ್ ಜನ ಇದಾರೆ ಬೋಟ್ ಅಲ್ಲಿ ಹೋಗ್ತಾರೆ ಅವರು
ಅವ್ರಿಗೆ ಎಷ್ಟು ಕೊಡ್ತಾರೆ ದುಡ್ಡು
ಅವ್ರಿಗೆ ದಿನಾಲ ಒಂದು ನಾಕ್ನೂರ ಐವತ್ತು ಕೊಡ್ತೀವಿ
ಓ ಹೋ ಸ್ವಲ್ಪ ಜಾಸ್ತಿ ಕೊಡ್ಬೇಕಪ್ಪ ನಾ ಕಡಿಮೆ ಆಗಲ್ಲ
ಅಯ್ಯೋ ದಿನಾಲ ಕೊಡ್ಬೇಕಲ್ಲ ಅವ್ರಿಗೆ ಕಂಟಿನ್ಯೂ ಸ್ಯಾಲ್ರಿ ತಿಂಗಂಳ ತಿಂಳ ಸ್ಯಾಲ್ರಿ ಅಲ್ವಾ
ಅಂದ್ರೆ ತಿಂಗ್ಗಳು ತಿಂಗ್ಳ ಸ್ಯಾಲ್ರಿ ಕೊಡ್ಬೇಕಾ ಕಂಟಿನ್ಯೂ ದಿನಾನೂ ಕೊಡ್ಬೇಕ ಅವ್ರಿಗೆ
ಇಲ್ಲೆಲ್ಲ ತಿಂಗ ತಿಂಗ್ಳ ಸ್ಯಾಲರಿ ಇರೋದು ದಿನ ಕ್ಯಾಶ್ ಬೀಳುತ್ತ ಅವ್ರಿಗೆ ನಾಲ್ಕ್ ನೂರ ಐವತ್ತು ರೂಪಾಯಿ ದಿನಾಲು ಸಾಲರಿ
ಆಗ್ಲಿಲ್ಲ ನಾಕ್ನೂರ ಐವತ್ತವರಿಗೆ
ಇಲ್ಲ ಗುರು ಅದು ಜಾಸ್ತಿ ಆಡ್ವರ್ಕೇನಿಲ್ಲ ಬಲೆ ಹಾಕೋದು ಒಂದ್ ಎರಡ್ ತಾಸು ಬೆಳಿಗ್ ಒಂದೆರಡ್ ತಾಸು ಅಷ್ಟೆ ನಾಲ್ಕ್ ತಾಸ ಅವ ಅವರು
ಹೋ ಅಲ್ಲ ಅಂದ್ರನು ಸುತ್ತ ನೀರು ಜೀವನ ಕೈಯಲ್ಲಿ ಹಡ್ಕೊಂಡ್ ಹಾಕ್ಬೇಕಲ್ಲಪ್ಪಾ
ಹೌದಾ ನಿಮ್ ಕಡೆ ಜನ ಇದ್ರೆ ಕಳ್ಿಸಿ ಒಂದು ನಾಕಕ್ ಜನ ಬೇಕಾಗಿದ್ದಾರೆ ನಾ್ ಮೀನ್ ಹಿಡ್ಯಕೆ ಮೀನ್ ಹಿಡಿಯರ್ ಇದಾರ ನಿಮ್ಮ ಹತ್ರ
ನಮ್ ಕಡೆ ಮೀನ್ ಹಿಡಿಯಕ್ ಬರ ನಮ ನಮ ಕಡೆ ಮೀನ್ ಇಡಕ್ ಬರಲ್ಲ ಯಾರಿಗೆ ಮೀನ್ ಚನ್ನಕ್ ಬರುತ್ತ ಬರ
ಆಯ್ತುೀನ್ ತಿನ್ನೋೇ ಕಳಸಿಸಿ ಮೀನ್ ತಿನ್ನೋ ಬೇಕಾಗಿರ ನಮ್ಮಲ್ಲಿನು ಜಾಸ್ ಇದೆ ತಿಿಂದ ಹಾಕಬಿಡಿ ಹೋಗ್ಲಿ
ಫ್ರೀ ಫ್ರೀಯಾಗಿ ಕೊಡ್ಬೇಕಕ್ ನೋಡ ಫ್ರೀಯಾಗಿಿ ಕೊಡ್ತೇನನಾ
ಆಯ್ತಾ ಬಾರ ಮಾರ ಫ್ರೀ ಕೊಡೋಣ ಒಂದ್ ದಿನ ತಿಂತೀಾ ಎರಡ್ ದಿನ ತಿಂತೀಯಾ ಬಾ ಎಷ್ಟು ದಿನ ತಿಂತಯಾ ನೀನು
ಒಂದೊಂದ್ ಕುಂಟ ತಿದಬಿಡ್ತ್ ಆಮೇಲೆ ನಾವು ಹ ಆಯ್ತು ಆಯ್ತು ಬರ ಆಯ್ತು